ಹಾ ನಮಸ್ತೆ ನಮಸ್ತೆ ಹೇಗಿದ್ದೀರಾ
ಚೆನ್ನಾಗಿದ್ದೀವಿ ನೀವ ಹೇಗಿದ್ದೀರಾ
ಹಾ ನಾನು ಚೆನ್ನಾಗ ಹೇಳ್ದೀನಿ ಆ ನಿಮಗೆ ಏನಾದರೂ ವಿಷಯ ಬೇಕಿತ್ತ ಕರೆ ಮಾಡಿದ್ದೀರಲ್ವಾ
ಹ ನನಗೆ ಒಂದು ಯೋಚನೆ ಬರುತ್ತಿತ್ತು ಈಗ ನಾನು ಕೆಲಸ ಮಾಡುವುದೇ ಆದರೂ ನನ್ನದೇ ಸ್ವಂತ ಏನಾದರೂ ಶುರು ಮಾಡುವುದೇ ಅಂತ
ಹೌದಾ ನಾನು ಭಾಗಿಯಾಗ್ಲು ಇಷ್ಟಪಡುತ್ತೇನೆ ದಯವಿಟ್ಟು ಹೇಳಿ ಅದೇನಂತಾ
ಆಹ ನಿಮ್ಮ ಮುನ್ ಅಹ ನಾನು ಸ್ವಂತವಾಗಿ ಏನಾದರೂ ಆರಂಭಿಸಿ ದೊಡ್ಡ ಮಟ್ಟಕ್ಕೆ ಬೆಳೆಸಬೇಕು ಎಂದುಕೊಂಡಿದ್ದೇನೆ
ಹೌದಾ ನಾನು ನನಗೂ ಇತ್ತು ಗುರಿ ಸ್ವಂತವಾಗಿ ಏನಾದ್ರು ಆರಂಭಿಸ್ಬೇಕು ಅಂತ ಇ ನೀನ್ ನನ್ ಜೊತೆ ಚಿಕ್ ನ ಯಾವ ಪುಣ್ಯ ಮಾಡಿದ್ದೆ ನಿಜ ನನ್ನ ನುಡುಕಕೊಂಡೇ ನನಗೆ ಬಂದಿದೆ ಅಲ್ವಾ ನನಗೆ ಬೇಕಾಗಿರೋಂಥದ್ದು
ಹಾ ಹಾ
ಹಾ ನನಗೆ ಒಂದಳ್ಳೆ ಉದ್ಯೋಗ ಸಿಕ್ಕ್ರೆ ಸಾಕು ಅಂತ ಒಂದ್ಸರಿ ಅಂಚಿ ಫೆ ಆದ್ರೆ ನಿಯಿಮಿತ್ ಆದಾಯ ಇರುತ್ತೋ ಇಲ್ಲೋ ಅಂತ ಭಯ ನಮಗೆ ನನ್ನ ಜೀವನದಲ್ಲಿ ಅದಕ್ಕೆ ಸ್ವಂತವಾಗಿ ಏನಾದ್ರು ಮಾಡಿದ್ರೆ ನಮಗೆ ಲಾಭ ಆಗ್ಲಿ ನಷ್ಟ ತಾಗ್ಲಿ ನಮ್ಗೆ ಸಿಗುತ್ತಲ್ವಾ
ಅದೆ ಅದೆ
ಹಾ ಅದು ಸರಿನೇ ಅಲ್ಲ ಆದ್ರೆ ಸ್ವಂತ ಕೆಲ್ಸ ಮಾಡಿದ್ರೆ ನೆಮ್ಮದಿ ನಿರ್ಧಾರ ಎಲ್ಲಾ ನಾವೇ ತೆಗೆದುಕೋಬೋದು
ಹೌದು ಆದ್ರೆ ಅದರಲ್ಲಿ ಅಪಾಯವೂ ಹೆಚ್ಚು ಆರಂಭದ ಲಾಭ ಸಿಗದೇ ಇರೋ
ಸಿಗಬಹುದು ಸಿಗದೆೇ ಇರಬಹುದು ಆದ್ ಆದೆ ಮತ್ತೆ ನಮಗೆ ಸ್ವಂತವಾದ ಕೆಲಸ ಇರುತ್ತೆ ಅಲ್ವಾ ನಮಗೆ ಬೇಕಾದವಾಗ ಮಾಡ್ಕೊಳ್ಬಹುದು ಬೇಡ್ದಿರ ಇದ್ದಾಗ ಇರಬಹುದು ಆದರೆ ಒಂದು ಉದ್ಯೋಗ ಆತರ ಅಲ್ವಲ್ಲ ಉದ್ಯೋಗ ಆದರೆ ಹೇಗೆ ಅವ್ರು ಹೇಳಿದಂಗೆ ಅವರ ಕೆಳಗೆ ಕೆಲ್ಸ ಮಾಡ್ಬೇಕು ಕೂಲಿ ಅವ್ರ ತರ
ಅದು ನಿಜಾನೇ ನಾನು ಅದಕ್ಕೆನೆ ಏನಾದರೂ ಸ್ವಂತವಾಗಿ ನಾನೇ ಪ್ರಾರಂಭಿಸಬೇಕು ಅಂದುಕೊಂಡಿದ್ದೇನೆ ಆದರೆ ಅದನ್ನು ಪ್ರಾರಂಭಿಸಲು ನಮಗೆ ಆ ಮಾಡೋಣ ಅದರಲ್ಲೇನು ಇವಾಗ ಅದನ್ನು ಪ್ರಾರಂಭಿಸಲು ನಾವು ಏನಾದರೂ ಒಂದು ಉಪಾಯ ಇಟ್ಟುಕೊಳ್ಳಬೇಕು ಇದರ ಮೇಲೆ ನಾವು ಸರಿಯಾಗಿ ಯೋಚಿಸಬೇಕು ಏ ಏನನ್ನು ನಾವು ಶುರು ಮಾಡೋಣ ನಮಗೆ ಅದಕ್ಕೆ ಹಣ ಹೇಗೆ ಬರುತ್ತದೆ ಅವೆಲ್ಲವವನ್ನು ನಾವು ತಿಳಿದುಕೊಳ್ಳಬೇಕು
ಆ ಸ್ವಂತ ಕೆಲ್ಸದಲ್ಲಿ ಮೊದ್ಲು ಆರಂಭದಲ್ಲಿ ಕಷ್ಟನೇ ಇರುತ್ತೆ ಆದ್ರೆ ಸ್ವಲ್ಪ ದಿನ ಆದ್ಮೇಲೆ ಸ್ವಲ್ಪ ನಮ್ಗೆ ಗೊತ್ತಾದ್ಮೇಲೆ ಕೆಲ್ಸ ಹ್ಮ್ ನಮಗೆ ಜಾಸ್ತಿ ಆದ ನಂತರ ನಮಗೆ ಬೆಳೆಯದು ಸ್ಟಾರ್ಟ್ ಆಗುತ್ತೆ ಆಗುತ್ತೆ ನೀವ ಏನು ತೊಂದ್ರರೆ ಮಾಡ ಮಾಡ್ಕೋಬೇಡಿ ನಾನ್ ಇದನ್ನೆಲ್ಲಾ ನಾನ್ ನೋಡ್ಕೊತೀನಿ ಎಲ್ಲ ನಾ ಇಬ್ರು ಸೇರ್ ಏನಾದ್ರು ಒಂದ್ ಸಾಧನೆ ಮಾಡಣ ದೋಸೆ ದೋಸೆ ಉದ್ಯೋಗ ದೊಸೆ ವ್ಯಾಪಾರ ಮಾಡಣವಾ
ದೋಸೆ ವ್ಯಾಪಾರ ರ ಕಿಂತ ಫು ಎಲ್ಲಾ ಸೇರಿ ಮಾಡೋಣ ಈಗ ಒಂದು ಕಡೆ ನಾವು ತಿಂಡಿಗಳನ್ನು ಮಾಡೋಣ ಇನ್ನೊಂದು ಕಡೆ ಕೆಫೆ ತರ ಏನಾದ್ರು ಮಾಡೋಣ ಆ ತರ ನನಗೆ ಫುಲ್ ದೊಡ್ಡ ಅಹ ರೆಸ್ಟೋರೆಂಟ್ ಅನ್ನು ತರ ಏನು ಇಷ್ಟ
ಹೌದಾ ನನಗೆ ದೋಸೆ ಅಂಗಡಿ ಇಟ್ಟುಕೊಳ್ಳಲು ನನಗೆ ಆಸೆ ಯಾಕೆಂದರೆ ನನಗೆ ದೋಸೆ ಅಂದ್ರೆ ತುಂಬಾ ಇಷ್ಟ ನ್ ಮ ಬೆಳಗಿನ ಜಾವದಲ್ಲಿ ನಿನಗೆ ಏನು ತಿನ್ನಲು ಇಷ್ಟ ಅಂದ್ರೆ ನನಗೆ ದೋಸೆ ಇಲ್ಲ ತಟ್ಟೆ ಇಡ್ಲಿ ಅಂತಾನೇ ನಾನು ಹೇಳ ನಿಮ್ ತ ನನಗೆ ಮೂರು ಹೊತ್ತು ಕೊಟ್ಟು ತನ್ ತೀ ಮಾನ
ಹ್ಮ್
ನಿಮಗೆ ನೀವು ಪ್ರಯತ್ನಿಸಿದ್ದೀರ ತಟ್ಟೆ ಇರ್ಲಿ ತಿನ್ನಲು
ತಟ್ಟೆ ಇಡ್ಲಿ ಯಾವಾಗ ಒಂದ್ ಸಾರಿ ತಿಂದಿದ್ದೆ ನಾನು ಚೆನ್ನಾಗಿತ್ತು
ಹ ಎಷ್ಟು ಮೃದುವಾಗಿ ಚೆನ್ನಾಗಿರುತ್ತೆ
ಹಾ ನನಗೆ ನಮ್ಮ ಮನೆಯಲ್ಲಿ ಮಾಡುವ ಇಡ್ಲಿಯೇ ಇಷ್ಟ ಎಲ್ಲದಕ್ಕಿಂತ
ನಾ ನಾನು ಈ ದೂರವಾಣಿಯಲ್ಲಿ ನೋಡಿ ತಟ್ಟೆ ಇಡ್ಲಿ ಮಾಡುವುದನ್ನು ಮತ್ತೆ ಅಂಗಡಿಗಳಲ್ಲಿ ನೋಡಿ ನಮ್ಮ ಮನೆಯಲ್ಲಿ ಪ್ರಯತ್ನಿಸಿದೆ ನಾನು ಮೊನ್ನೆ ಅದು ಅದು ಒಂದು ಬಾಂಡ್ಲಿಯಲ್ಲಿ ಮೇಲೆ ಆ ಹಾಳ ಏನಾದ್ರೂ ಬಟ್ಟೆ ಬಟ್ಟೆಯನ್ನು ಹಾಕಿ ಅದ್ರ ಮೇಲೆ ಗಟ್ಟಿ ಹಾಕಿ ಕಟ್ಟಿ ಒಳಗಡೆ ನೀರ್ ಹಾಕಿ ಮೇಲೆ ಇಟ್ಟ ಹ ಕಿ ಅದನ್ನ ಮುಚ್ಚಿದೆ ಅದು ಸ್ವಲ್ಪ ನಮ್ಮ್ ಮನೆಯವರು ಅದೆಲ್ಲಾ ನೋಡಿ ಎಷ್ಟು ಚೆನ್ನಾಗಿ ಮಾಡಿದಯಾ ತಟ್ಟೆ ಇಡ್ಲಿ ಅಂಗಡಿಯಲ್ಲಿ ಮಾಡ್ದಂಗೆ ಬಂದಿದೆ ಅಂತಂದ್ರು ಆಗ ನನಗೆ ತುಂಬಾ ಖುಷಿ ಆಯ್ತು ಆಗನಿಸುತ್ತೆ ನಾನು ನನ್ನ ಸ್ವಂತವಾಗಿ ನಾನು ತಟ್ಟೆ ಇಡ್ಲಿ ಇಲ್ಲ ದೋಸೆ ಅಂಗಡಿ ಇಟ್ಟ್ರೆ ಎಷ್ಟು ಚೆನ್ನಾಗಿರುತ್ತೆ ಅಲ್ವಾ ನನ್ಗೂ ಯಾರಾದ್ರು ಹೇಳುವರು ಮುಂದ ನಡೆಸುವರು ದಾರಿ ತೊರುವ ಇದ್ದರೆ ಎಷ್ಟು ಚೆನ್ನಾಗಿರುತ್ತೆ ಅಲ್ವಾ ಅಂತ
ನಿನ್ ನಿನ್ನ ಉಪಾಯ ತುಂಬಾ ಚೆನ್ನಾಗಿದೆ ನಾ ಏನಾದ್ರೂ ದೊಡ್ಡ ಅಂಗಡಿಯನ್ನು ಇಟ್ಟರೆ ಅದರಲ್ಲಿ ನಿನಗೆ ಒಂದು ಭಾಗ ಕೊಡುತ್ತೇನೆ ನೀನು ಅಲ್ಲಿ ದೋಸೆ ತತ್ತೆ ಇಡ್ಲಿಯನ್ನು ಇಡುವೆ ಇಡುವ ಇಡುವ
ಹೌದಾ ನನಗೆ ಒಂದು ಅ ಒಂದು ಕಡೆಗೆ ಬೇಡ ನನಗೆ ನನ್ನ ಅಂಗಡಿ ಹೆಸರೇ ತಟ್ಟೆ ಇಡ್ಲಗೆ ಅಹ ತುಂಬಾ ಪ್ರತ್ಯೇಕವಾಗಿರ್ಬೇಕು ನನ್ಗೆ ಆತರ ಇಷ್ಟ
ಅದೊಂದೇ ಹೋ ಸರಿ ಅದೊಂದನ್ನೇ ನೀನು ಮಾಡು
ಹ ಅವಾಗಿಂದ ನ ಹೇಳ್ತಿದ್ರಲ್ವಾ ನೀವು ಉದ್ಯೋಗದ ಬಗ್ಗೆ ನಾನು ಮರೆತು ಬಿಟ್ಟೆ ದಯಮಾಡಿ ಕ್ಷಮಿಸಿ ಈಗ
ಪರವಾಗಿರ್ಲಿಲ್ಲ ನಾವು ಇವಾಗ ಅದರ ಬಗ್ಗೆ ಮಾತ ಮಾತನಾಡುತ್ತಿರುವುದು ಅಲ್ವಾ ಇವಾಗ ನಾವವು ಏನಾದರೂ ಒಂದು ಸ್ವಂತ ವ್ಯಾಪಾರ ಮಾಡಬೇಕು ಅನ್ನೋದ್ರ ಬಗ್ಗೆ ಮಾತಾಡ್ತಾ ಇದ್ದೀವಿ
ಹೌದು ಆದ್ರೆ ನಿಮ್ಗೆ ಉದ್ಯೋಗ ಯಾಕೆ ಬೇಡ ಅನ್ಸ್ತುವಿ ಹೇಳ ಒಂದು ಕಾರಣ ನನಗೆ.
ಉದ್ಯೋಗ ಯಾಕೆ ಬೇಡ ಅಂದರೆ ಅದು ಬೇರೆಯವರ ಕೆಲಸ.
ಹೌದು ತಿಂಗಳಿಗೆ ನಿಗದಿತ ಸಂಬಳ ಕೊಡ್ತಾರಲ್ವಾ.
ಹಾ.
ನೆಂಬಿ ಇರಲ್ಲ ತುಂಬಾ ನಮಗೆ ಅವರು ಹೆಚ್ಚು ಕೆಲಸ ಕೊಟ್ಟು ನಮ್ಮನ್ನ ಸಾಯಿಸ್ತಾರಲ್ವಾ.
ಹಾ ದಿಕ್ಕೆ ನನ್ಗೆ. ಹಾಗ ಬೇರೆಯವರ ಕೆಳಗಡೆ ಕೆಲ್ಸ ಮಾಡಲು ಇಷ್ಟ ಇಲ್ಲ.
ನಿಮ್ಮ ಉಪಾಯನೂ ಸರಿಯಾಗಿ ಇದೆ ನನಗೂ ಯಾವಾಗಿಂದನೋ ಈ ತರದ ಮಾಡ್ಬೇಕು. ಈ ತರಾನೇ ಇರ್ಬೇಕು ಅಂತ. ಇದೆ ನಿಮ್ಮನ್ನು ನೋಡಿದರೆ ನನಗೆ ನಿಮ್ಮನ್ನು ನೋಡಿ ನನಗೆ ಕಲಿಬೇಕಂತ ಅನ್ಸುತ್ತೆ ನನಗೆ.
ಹಾ.
ಆ ಸ್ವಂತ ಕೆಲ್ಸದಲ್ಲಿ ಆರಂಭದಲ್ಲಿ ಕಷ್ಟ ಇದ್ರು ಮತ್ತೆ ಅವು ಜಾಸ್ತಿ ಬೆಳಿಬೋದಲ್ವಾ ನಾವ್ ಅದ್ರಲ್ಲಿ.
ಹ್ಮ್ ಹೌದು.
ಹೌದೌದು ನಿಮ್ ಮಾತ್ ಕೇಳಿದ್ರೆ ನನ್ಗೆ ಸ್ವಂತ ಕೆಲ್ಸ ಮಾಡು ಆಸೆ ಬರ್ತಿದೆ ಗೊತ್ತಾ.
ಇವಾಗ ಏನಾದರೂ ಮಾಡಿ ಒ. ಂದು ನಾವೇ ಮಾಡಬೇಕು ಅದಕ್ಕೆ ಸ್ವಲ್ಪ ದಿನ ನಾನು ಕೆಲಸಕ್ಕೆ ಹೋಗುತ್ತೇನೆ.
ಹೌದು ಇಬ್ಬರುೂ ಸೇರಿ ಹೋಗಣ. ಮಾಡ.
ಸರಿ ಹೋಗೋಣ.
ಹಾಗಂದ್ರೆ ಈಗಲ್ಲ. ಉ್ದರ ಮಾಡಬೇಡ ನೀನು.
ಹ್ಮ್.
ಮದಲು ಅನುಭವ ಪಡೆದು ನಂತರ. ಆರಂಭಿಸು
ಹಾ ಸರಿ.
ಹ್ಮ ಅದು ಒಳ್ಳೆ ಆಲೋಚನೆ ಅಲ್ವಾ
ಹಾ ಹೌದು.
ಯ್ಯೋಗ ಮಾಡಿ ಸ್ವಲ್ಪ ಹಣ ಗಳಿಸಿ ಮತ್ತುೆ ನಮ್ಮ ಸ್ವಂತ ಇಟ್ಕೊಂಡ್ರೆ ನಮಗೆ. ಎಲ್ಲಿ ನಮಗೆ. ಈ ಏನು ಅಡೆತಡೆಗಳು ಬರುವುದಿಲ್ಲ ಅಲ್ಲ.
ಹ ಹೌದು ಎಲ್ಲವೂ ಇವಾಗೇ ಯೋಚನೆ ಮಾಡಿಡ್ಕೊಂಡಿರ್ಬೇಕು. ಕು.
ನಂತರ ಅವಕಾಶ ಬಂದಾಗ ಅದನ್ನ ಸ್ವಂತವಾಗಿ ಆರಂಿಸತಾರೆ.
ಹ ಇವಾಗ ನಾವ್ ಆವಾಗ ಏನೋ ಮಾಡ್ತೀವಿ ಅನ್ನೋದಕ್ಕಿಂತ ಇವಾಗ ಏನ್ ಮಾಡ್ಬೇಕು ಅಂತ ಯೋಚನೆ ಮಾಡ್ಬೇಕು
ಹಾ ನೀವ್ ಹೇಳಿದ ಸರಿ ನಿಜಾ ನೀವ ಹೇಳ್ತಿರೋದ ನೋಡಿದ್ರೆ ನನ್ ಈಗ್ಲೇ ಅಂಗಡಿ ಇಟ್ಟ ಬಿಿಡಾ ನ ಅನ್ಬಿಡ್ತಾ ಇದರತ್ತಾ
ಹಾ ಹಾ
ನಿಜ ಎರಡಕ್ಕೂ ಆದ ಅ ತಮ್ಮದೇ ಅ ಲಾಭ ಇರುತ್ತೆ ಉದ್ಯೋಗದಲ್ಲಾಗ್ಲಿ ನಮ್ ಸ್ವಂತ ಏನಾದ್ರು ಮಾಡಿದ್ರು ಆಗ್ಲಿ ಅದೇ ನಾವಲ್ಲಿ ತ್ತಾರೆ ಇವ ಸವಾಲುಗಳ ಇರ್ತಾವಲ್ವಾ ನಾವ್ ಅದನ್ನ ನೋಡ್ತಿವಾ ಇಲ್ಲ ಆಗ ಮತ್ತ ನಮ್ಮ ಕೈಯಲ್ಲಿ ಅಂತ ನಮ್ ಕೈಲ ಆಗುತ್ತೆ ಅಂದ್ರೆ ಆಗುತ್ತೆ ಆಗಲ್ಲ ಅಂದ್ರೆ ಆಗಲ್ಲ.
ಹಾ
ಮುಖ್ಯವಾದ್ದು ಯಾವ್ದ್ ಗೊತ್ತಾ ನಾವ್ ಯಾವ್ ದಾರಿನ ಆಯ್ಕೆ ಮಾಡ್ತೀವಿ ಅನ್ನೋದ್ರ ಮೇಲೆ ನಮ್ಗೆ ಗೊತ್ತಾಗುತ್ತೆ ಅಲ್ವಾ. ಎಷ್ಟ್ ತಾಳ್ಮೆ ಇದೆ ನಾವ್ ಎಷ್ಟು ಕಷ್ಟ ಇಷ್ಟಪಡ್ತೀವಿ.
ಹಾ ಅದು ನಿಜಾನೇ ನೀವ್ ಹೇಳ್ತಾ ಇರೋದು?
ಹ್ಮ್ ಭವಿಷ್ಯದಲ್ಲಿ ನಾವ್ ಯಶಸ್ ಪಡಿಬೇಕಂದ್ರೆ ನಮ್ ನಿರಂತರವಾಗಿ ನಮ್ ಪ್ರಯತ್ನ ನಾವ ಮುಂದುವರಿಸಸ್ತಾನೆ ಇರ್ಬೇಕಲ್ವಾ.
ಹ್ಮ್ ಹೌದು ಹೌದು.
ಈಗಿನ ಈಗ ಕಷ್ಟಪಟ್ಟ್ರ ನಾನ್ ಮುಂದೆ ಸ್ವಲ್ಪ ಖುಷಿಯಾಗಿರ್ಬೋದು.
ಅದೇ ಕಷ್ಟ ಬೀಲೋ ಟೈಮ್ ಅಲ್ಲಿ ಕಷ್ಟ ಬಿದ್ಬಿಡ್ಬೇಕು. ಹ
ಹಾ ಅದಕ್ಕಾಗಿಯ ಹಿಂದಿನಿಂದಲೇ ನಾವು ನಮ್ ಗುರಿ ಕಡೆ ಹೆಜ್ಜೆ ಇರ್ತಾ ಇರ್ಬೇಕು.
ಹ್ಮ್
ಖಂಡಿತ ನಮ್ಮ ಭವಿಷ್ಯ ನಾವೇ ನಮ್ ಕೈಯಲ್ಲೇ ಇರುತ್ತೆ ಅಲ್ವಾ.
ಹ್ಮ್ ಅದು ನಿಜಾನೇ ನಾವ್ ಇವಾಗ ನ ಇವಾಗ ನಾವ್ ಹೆಂಗೆ ನಮ್ ಜೀವ್ನನ ಕಟ್ಕೊಂತೀವೋ. ಅದ್ರ ಮೇಲೆ ನಮ್ ಜ ನಮ್ಮ ಮುಂದಿನ ಜೀವನ ಡಿಸೈಡ್ ಆಗಿರುತ್ತೆ.
ಇರುತ್ತಲ್ವಾ ನಮ್ ಎಲ್ಲಾ ನಾವ್ ಯಾವ ದಾ ದಾರಿಯಲ್ಲಿ ಹೋಗ್ತಿವಿ ಅನ್ನೋದ್ರ ಮೇಲೆನೆ ಎಲ್ಲಾ ಇರುತ್ತೆ ನಾವ್ ಒಳ್ಳೆದಾರಿ ಏನು ನೋಡ್ಕೊಂತೀವ ಕೆಟ್ಟ ದಾರಿ ನೋಡ್ಕೊಂತೀವ ಅಂತ ಇವಾಗ ನಮ್ ಕೈಯಲ್ಲಿ ಏನು ದುಡ್ಡಿಲ್ದಿರಾ ನಾವು. ಒಂದ್ ಸ್ವಂತದ ಏನಾದ್ರು ತವು ತಗದ್ರೆ ನಾವು ಸಾಲಾಗಿಲ್ ತಪ್ಪ. ಅಪ್ಪ ನಮ್ಗ ಇನ್ನೇನು ಇರೋದಿಲ್ಲ.
ಹಾ ಹಾ
ಹ ಅದೇ ನಮ್ ಕೈಲಿ ಒಂದ್ ಸ್ವಲ್ಪ ದುಡ್ದು ಮಾಡಿದ್ರೆ ನಾವ್ ಯಾರ್ ಕೈ ಯಾರ್ ಕೆಳಗಡೆನೂ ಕೈ ಚಾಚೋತರ ಇರಲ್ಲ ಅಲ್ವಾ.
ಹ್ಮ್ ಹೌದು ಹೌದು.
ಏನ್ ಮಾಡಣ ಹೇಳಿ ಯಾವ ತರ ಸ್ವಂತ ಸ್ಟಾರ್ಟ್ ಮಾಡೋಣ ನಾವು.
ನನ್ ನನಗೆ ಯೋಚನೆ ಇರುವುದು ಯಾವ್ದಾದರೂ ಒಂದು ಅಹ ಅದೇ ತಿಂಡಿಯಲ್ಲೇ ತೆಗಿಯೋಣ ಅಂತ. ಯಾವುದಾದರೂ ತಿಂಡಿ ಆಗಲಿ
ನಿಮ್ಮ ಸ್ನೇಹಿತ ರ ಇದರೆ ಅವರನ್ನು ಸ್ವಲ್ಪ ಕೇಳಿ ಏನಾದರೂ ಸಂದೇಶವನ್ನು ಪಡೆದುಕೊಳ್ಳು
ಹಾ ಕೇಳುತ್ತೇನೆ
ಎಷ್ಟು ಜನ ಬೇಕು ನಿಮಗೆ
ನನಗೆ ನಂಬಿಕೆ ಇ ಇಟ್ಟು ಕೆಲಸ ಮಾಡುವಂತ ಇಬ್ಬರಿದ್ದರುೂ ಸಾಕು ಮಿಕ್ಕಿದವರೆಲ್ಲ ಕೆಲಸದವರನ್ನ ಇಟ್ಟುಕೊಂಡ್ರೆ ಸಾಕು
ಅಲ್ವಾ ನಂಬಿಕೆ ಅಲ್ಲಿ ತುಂಬಾ ನಮಗೆ
ಹ್ಮ ಇವಾಗ ಹೆಂಗಿರ್ಬೇಕು ಅಂದ್ರೆ ನಮ್ಗೆ ಲಾಸ್ ಆದ್ರು ಅವರು ನಮ್ ಜೊತೆನೆೇ ಇರ್ಬೇಕು
ನಮಗೆ ಏನಾದ್ರು ನಮಗೆ ಅದುನ್ ನಮಗೆ ಜಾಸ್ತಿ ದುಡ್ಡು ಬಂದ್ರು ನಮ ಜೊತೆ
ಹ ನಾವವು ಹೋದ್ರು ನಮ್ ಜೊತೆನೆೇ ಇರ್ಬೇಕು ಏನಾದ್ರು ಆಗ್ಲಿ ನಾವ್ ನೋಡ್ತ ಕೊಡೋಣ ಅನ್ನೋ ತರ ಇರ್ಬೇಕು
ಇರ್ಲಿ ಬಿಡಿ ಈಗಿನ ಕಾಲದಲ್ಲಿ ಯಾರ್ ಸಿಕ್ತಾರೆ ನಂಬಿಕೆ ಇರೋರ ಇಲ್ಲಿ ಎಲ್ಲಾ ನಮ್ಗೆ ದುಡ್ ಅಂದ ಮೇಲೆ ನಮ್ಮನ್ ಬಿಟ್ಟೋಗೋರೆ ಹತ್ತರ ಎಲ್ರು
ರು ದುಡ್ಡು ಬರೋವರ್ಗೂ ಇರ್ತಾರೆ ಬಂದ ಹೋದ್ಮೇಲೆ ಯಾರು ಇರಲ್ಲ ಹಂಗಿರೋ ಹಂಗಿರೋರ್ನ್ನ ನಾವ್ ಇಡ್ ಕೊಬೇಕು
ನಮ ಸ್ವಂತ ಅವ್ರೇ ನಮ್ಗೆ ಮೋಸ ಮಾಡ್ತಾರೆ ಅಂದ ಮೇಲೆ ಬೇರೆವ್ರು ಮಾಡ್ರತ್ತೆ
ಅದು ನಿಜಾನೇ ಅದಿಕ್ಕೆ ಅಕೆ ನಾನು ಅಕಸ್ಮಾತ್ಗಿ ಗೆಳೆಯ ಗೆಳತಿಯರನ್ನು ನಂಬ್ ಬಿಡ್ತೇನೆ ಆದ್ರೆ ನಮ್ಮ ರ ಸಂಬಂಧಿಕರನ್ನು ನಂಬಲ್ಲ
ನಿಜ ಸಂಬಂಧಿಕರೇ ನಮಗೆ ನಾವು ಬೆಳೆದರೆ ಅವ್ರ ಕಣ್ಣಲ್ಲಿ ನೋಡಕ್ ಆಗೋದು ಇಲ್ಲ ನಮ್ಮನ್ನು ಹೇಗೆ ಕೆಳಗೆ ಇಳಿಸಬೇಕು ಅಂತ. ತಾನೆ ಇರ್ತಾರೆ.
ಹೌದು ನಿಮ್ಮ ಮಾಹಿತಿ ತುಂಬಾ ಚೆನ್ನಾಗಿತ್ತು ಮುಂದಿನ ಕರೆಯಲ್ಲಿ ಕರೆ ಮಾಡುತ್ತೇನೆ.
ಓಕೆ.